ನ ನ
ಹಲೋ ಹಾ
ಹ ಆರಾಮ್ ಅದೆ ಗೌರಮ್ಮ
ಆರಾಮವ ನೀನು
ನಾನಾ ಆರಾಮದೇನ್ ನೋಡ್
ಹ್ಮ್ ಮನ್ಯಾಗ ಆರಾಮಮರ
ಹಾ ಆರಾಮ್ ಅದಾರ ನೋಡ್ ಅಲ್ಲಿ
ಇಲ್ಲಿನು ಆರಾಮ್ ಆರ್ ನೋಡ್
ಹ್ಮ್ ಹ್ಮ ಊಟ ನಾಷ್ಟ ಆಯ್ತು ನಿಮ್ದ
ಹ್ಮ್ ನಮ್ದ ಆಯ್ತ್ ನೋಡ್
ಹ್ಮ ಏನ್ ನಾಷ್ಟ ಮಾಡಿದ್ರಿ
ಉಪ್ಪಿಟ್ಟು ಮಾಡಿದ್ವಿ
ಹೌದಾ ನಾಮ್ಮನೆಲೂ ಸೇಮ್ ಉಪ್ಪಿಟ್ಟು
ಹೌದಾ
ಹ್ಮ್
ಹ್ಮ್ ಏನ್ ಮಾಡಕತೀರಿ
ಏನಿಲ್ಲ ನೋಡ್ ಹಾಗೆ ಬರ್ಕೊಂತ ಕುಂತಿದ್ದೆ
ಏನ್ ಬರಾಕತಿದಿ
ಆ
ಹಾ ಹಾ ಮುಗಿತಾ ಬಿ ಎಡ್
ಇನ್ನು ಐತಿ ಇನ್ನ ಒಂದ್ ವರ್ಷ ಐತಿ
ಹಾ ಹಾ
ಹ್ಮ್ ಈಗ ಒಂದ್ ವರ್ಷ ಕಂಪ್ಲೀಟ್ ಆಯ್ತು ಇನ್ನ ಒ ದರ್ಷ ಐತಿ ನೋಡು
ಅಂದ್ರೆ ಎರಡು ವರ್ಷನಾ
ಹಾ ಅಂದ್ರೆ ನಾಲ್ಕ್ ಸಮ ಇರ್ತಾವ
ಹಾ
ಆರ್ ತಿಂಗಳಿಗ್ ಒಂದು
ಹಾ ಹಾ
ಒಂದ್ ಸೇಮ್ ಈಗ ಎರಡ್ ಸಮ್ಮಗಿತ್ತು ಇನ್ನ ಎರಡ್ ಸಮ ಇದ
ಇನ್ ಎರಡ್ ಸೆ ಸೇಮ್ ಅವ್ ಅನ್ ಅಂದ್ರೆ ಡೈರೆಕ್ಟ್ ಎಕ್ಸಾಮ್ಗೆ ಹೋಗ್ತೀರಾ
ಎಕ್ಸಾಮ್ ಕಾ ಹೋಗೋದು
ಹ ಅಸಲ ಮಿಂಟ್ ಅವ್ರು ಕೊಟ್ಟ ಕಳಸ್ ಥರ ನಿಮ್ಗ ಇವು ಬರೀಬೇಕಂತ
ಹಾ ನಾವ್ ಎಕ್ಸಾಮ್ ಹೋಗಿರ್ತೀವಲ್ಲ ತಗೊಂಡ್ ಬರ್ತೀವಿ ನೆಕ್ಸ್ಟ್ ಸೆಮ್ಮ ಇಂದು ಬರದು ಮತ್ತೆ ಮ ಎಕ್ಸಾಮ್ ಟೈಮ್ ಕೊಟ್ಟು ಮತ್ತೆ ಒಲಿಸಿಕೊಂಡ್ಬರ್ತಿವಿ ಬ್ಯಾರೆ
ಹ್ಮ ಅಂದ್ರೆ ಒಂದ್ ಸೆಮ್ಮಿಂದ ಎಲ್ಲ ಒಮ್ಮೆ ತಗೊಂಬರ್ತ್ರಿ
ಮತ್ತೆ ಹೋದಾಗ ಕೊಟ್ಟು ಮತ್ತೊಂದ ತೋಮ್ಬರದು
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಟೀಚ್ ಮಾಡಾಕ ಅದು ಈಸಿ ಆಗ್ತ ತದಾ
ಹಾ ನಮ್ಗೆಲ್ಲ ಸ್ವಲ್ಪ ಇದದಲ್ಲ ಎಕ್ಸ್ಪೀರಿಯನ್ಸ್ ಆದ ಹಂಗ ಇಲ್ಲಿ ಹೋಗ್ತೀವಲ್ಲ ನಾವು ಸ್ಕೂಲಿಗೆ ಅದಕ್ಕ ಹ್ಮ್ ಹಿಂಗಾಗಿ ನಮ್ಮವು ನಡಿತಾವ
ಹಾ ಹ ಅದು ಯಾರು ರೇಣು ನೀನ್ ಇಬ್ಬರು ಮಾಡಿರಲ್ಲ
ಹಾ ರೇಣುಕಾ ಮತ್ತು ನಾನು ಇಬ್ಬರು ಮಾಡುವಿ ನೋಡು
ಹ್ಮ ಹ್ಮ್ ಎಲ್ಲಿ
ಬರ್ಗ
ಹೌದಾ ಅಂದ್ರೆ ಎಕ್ಸಾಮ್ ಇದ್ದ ಡೈರೆಕ್ಟ್ ಟ ಡೈಲಿ ಹೋಗಿ ಬರ್ತ್ರ ನಲ್ಲ ಇರ್ತರ
ಇಲ್ಲ ಅಲ್ಲೇ ಪಿಜಿ. ಹ್ಮ ಸ ವಂದಾ ಸಬ್ಜೆಕ್ಟ್ ಇರ್ತಾವ ಫಸ್ಟ್ ಐದ್ ಐದ್ ಸಬ್ಜೆಕ್ಟ್ ಇರ್ತಾವ. ಆಮೇಲೆ ನಾಲ್ಕ್ ಸಬ್ಜೆಕ್ಟ್ ಇರ್ತಾವ.
ಹ್ಮ್ ಹ್ಮ್.
ಹ್ಮ್ ಐದ್ನ ಅದ್ ಅದು ಕಂಟಿನ್ಯೂ ಒಂದ್ ದಿನ ಬಿಟ್ಟು ಒಂದ್ ದಿನ ಇರ್ತಕ್ಕ್ರ ಎರಡ್ ದಿನ ಹಂಗ್ಯಾಪ್ ಇತ್ತ ಅಂದ್ರ ಬರ್ತಿವಿ ಮನೆಗ ಕಂಟಿನ್ಯೂ ಇದ್ರ ಅಲ್ಲೆ ಪೂಜೆ ಮಾಡ್ತಿವಿ.
ಹ ಹಾ.
ಪೀ ಜಿ ಮಾಡ್ಕೊಂಡೆ ಓದದು.
ಹ್ಮ್ ಅಂದ್ರೆ ನಿಮ್ದ್ ಎಕ್ಸಾಮ್ ಮುಗಿಯವರೆಗು
ಹಾ ಪೀಜಿ ಮಾಡ್ತೇವಿ ಅಂದಾಗೆ ಐದಾರ್ ದಿನ ಇರ್ತ್ ಅಷ್ಟೇ ಮತ್ತೆ ಹೋಗೋದು ಬರ ಆಗಲ್ಲ ಅಪ್ ಅಂಡ್ ಡೌನ್ ಮಾಡೋದು ಬಾಳ್ಕ್ ದೂರ ಆಗ್
ಹೌದು ಅಲ್ಲಿಂದ್ ಇಲ್ಲಿ ಲಾಂಗ್ ಆಗ್ತ
ನಮಗಷ್ಟ ಬೆಳಿಗ್ಗೆನು ಬಸ್ಸಿಲ್ಲ ಅವು ಡೈರೆಕ್ಟ್
ಹ್ಮ್
ಹತ್ತ್ ಗಂಟೆ ಆದ್ಮೇಲೆ ಅಲ್ ರೀಚ್ ಆಗ್ಬೇಕಲ್ಲಾ
ಹಾ ಹಾ.
ಎಲ್ಲ ಇಂಗಾಗಿ ನವಲ್ಲೇ ಇರ್ತೇವ್. ಎಕ್ಸಾಮ್ ಮುಸ್ಕೊಂಡ್ ಒಮ್ಮೆ ಬರಬೇಕ ಹ್ಮ್. .
ಹ್ಮ ಮತ್ತ ಏನ್ ಮಾಡಕತ್ತಾರ ಹುಡುಗಿಯರ್ ಎಲ್ರು
ಹಾ ಯಾರು ಫೋನ ಚೀದ್ರ್ ಕೆಲವಬ್ರ್ ರಚ್ಚಿದ್ರ ಕೆಲವಬ್ರ್ ಇಲ್ಲ. ಓಕೆ ಎಲಲ ಇವ್ರೆಲ್ಲಾ ವರ್ಕ್ ಮಾಡಾಕತಾರ. ಒನ್ ಪಂಚಾಯತ್ ಪೀಸಿಯಾಗ್ ಒಳಗ್ ವರ್ಕ್ ಮಾಡ್ತಿದಾರ ಕೆಲವೊಬ್ರು.
ಹ್ಮ್ ಹ್ಮ್.
ಕೆಲಬ್ರ ಏನಾದ ಹಂಗೆಯ ಯಾವ್ ಸೊಯ್ತದಾರ ಕೆಲ ಒಬ್ಬ್ರ ಸ್ಟಡಿ ಒ ಮುಂದ್ವರ್ಸ್ಯಾರ.
ಹ್ಮ್.
ಹಮ್ ಕೆಲವೊಬ್ಬರು ಮನ್ಯಾಗ್ ಇದಾರ್ ರಿ
ಹೌದು.
ಹ್ಮ್ ನೀವೇನ್ ಮಾಡಕತ್ತರಿ.
ನಮ್ದ್ ಏನಿಲ್ವಾ ಮನ್ಯಾಗೇ ನೋಡ್.
ಹೌದಾನು
ಹ್ಮ್.
ಹ್ಮ ಮತ್ತ ಹೌದು ನಿಮ್ದು ಸ್ಟಡಿ ದು ಏನ್ ಮಾಡಾಕ
ಏನಿಲ ಬೇಗ ಕಂಪ್ಲೀಟ್ ಆಯತ ತ್ತ ಮುಗಿಸಿನೇ ಅಲ್ಗೆ ಬಿಟ್ಟಿನಿ
ಹೌದ ನ
ಹ್ಮ್
ಹ್ಮ ಬೇಗ ಕಂಪ್ಲೀಟ್ ಆಯ್ತ ಹಂಗಂದ್ರ ನಿಂದ ಹೌದಾ ಮತ್ತ ಬಿ ಎಡ್ ಮಾಡ್ಕ ಕೊಂಬೆಕಲ್ಲ ಹಂಗೆ
ಎಲ್ಲವ ಡೈರೆಕ್ಟ್ ಮಾಡಿಲ್ಲ ಅಲ್ಲಿಗ ಇಲ್ಲಿಗ ಲ್ಯಾಂಗ್ವೇಜ್ ಬಾಳ್ ಆಗ್ತದಲ್ಲ.
ಹೌದನ ಅಂದ್ರೆ ಆ ಕಡೆ ಭಾಷೆ ಚೇಂಜ್ ಆಗ್ತದಲ್ಲ ಅತ್ತ
ಹ್ಮ್ ಮತ್ತೆ ಇಲ್ಲಿ ಲ್ಯಾಂಗ್ ತೆಲುಗು ಇದು ಹ್ಮ್ ಆಕ ನಮ್ ಕನ್ನಡ ಅಕ್ಕಡೆ ತೆಲುಗು
ಹ್ಮ್
ಆಗಲ್ಲ ಮಾಡಿದ್ರನು ಸುಮ್ಮನೆ ಯೂಸ್ ಆಗಲ್ಲ.
ಬಿಡಾರಲ್ಲ
ಹೂ ಹೂ
ಅಲ್ಲೇ ಇರೋರು ಅಲ್ಲಿ ಕನ್ನಡ ಸಬ್ಜೆಕ್ಟ್ ಇರ್ಬೋದಲ್ಲ.
ಇಲ್ಲ ಕನ್ನಡ ಬರ ನಮ್ಗೆ ಹೆಂಗು ನಮ್ಗೆ ಕನ್ನಡ ಬಂದಾಗ ಅವ್ರಿಗೆ ತೆಲುಗು. ಇ ಕಡೆ ತೆಲುಗು ಹ್ಮ್ ನಮ್ ಕನ್ನಡ ಸಬ್ಜೆಕ್ಟ್ ಹೆಂಗ ನಮಗ್ ಹಾ ಅದ್ರಂಗ ಇವ್ರಿಗೂ ತಲುಗು ಈ ಕಡೆ.
ಹೌದಾತು
ಹ್ಮ ಹಂಗ್ ಹೇ ನಮ್ಗೆ ಅಲ್ಲಿ ಇಲ್ಲಿ ಹೋದೆದ ಅಲ್ಲಿ ಯೂಸ್ ತಗಂಗಿಲ್ಲ ಅಂದಂಗಾಯ್ತು
ಹೂ ಹೂ
ಹಾ ಅಲ್ಲೆಲ್ಲಾ ಇಂಗ್ಲಿಷ್ ಅದೆಲ್ಲಾ ಇದಿರ್ತಾನ
ನಂಗೆ ನಾ ಪರ್ಫೆಕ್ಟ್ ಇದ್ರೆ ನಡೀತದೆ ಅದ್ರಾಗೂ ಪರ್ಫೆಕ್ಟ್ ಇಲ್ಲ ಅಂದ್ರೆ ಗೋವಿಂದ.
ಹೌದ ಹಂಗೆ ಆಗ್ತದ ಹ್ಮ ಅಂದ್ರೆ ನಿಮ್ ಮನೇಲೆಲ್ಲಾ ಕನ್ನಡ ಮಾತಾಡ್ತಾರ
ಹ್ಮ್ ಕನ್ನಡ ಮಾತಾಡ್ತಾರ ಎಲ್ರರ್
ನೀ ತಲುಗ ಕಲ್ತನೆ ಈಗ
ಏನಲ್ಲ
ಹ್ಮ ಮತ್ತೆ ಅವರು ಮಾತಾಡ್ತಾರಲ್ಲ ನಿನ್ ಜೊತೆ
ಕನ್ನಡ ಮಾತಾಡ್ತಾರ ನನ್ ಜೊತೆ
ಹೌದಣ ಅವ್ರ ಏನಾದಾರು ಮತ್ ತೆಲುಗುವಳಗ ಮಾತಾಡದರ ಗೊತ್ತಾಗತ್ತ ನಿನಗ
ಒಂದೊಂದ್ ಸಣ್ಣ ಸಣ್ಣ ಶಬ್ದಗಳು ಗೊತ್ತಾಗ್ತಾವ ದೊಡ್ಡ ಏನು ಗೊತ್ತಾಗಲ್ಲ
ಹೌದಾ ಹ್ಮ ಹ್ಮ್
ನಾವು ಮಾತಾಡಿದ್ರೆ ಅಂದ್ರೆ ಸ್ವಲ್ಪ ಏನ ನಮ್ ಭಾಷೆದೊಳಗೆ ಲೆಕ್ಕ ಒಂದಚೂರ್ ಅಂದ್ರೆ ಗೊತ್ತಾಗ ಇಲ್ಲ ಅಂದ್ರೆ ಇಲ್ಲ
ಹೌದ ಕೆಲವೊಂದು ಭಾಷೆ ಇದ್ದಾಗ ಹಂಗಗೆಲ್ಲ ಜಲ್ದಿ ಸಡನ್ ಸಟ್ಟಾಗಲ್ಲ
ಹ್ಮ್
ಹ್ಮ್
ಅಂತ ಅಡುಗೆ ಏನು ಮಾಡಿದ್ರಿ
ಹಾ
ಅಡಿಗೆ ಏನ್ ಮಾಡಿದ್ರಿ
ಅಡಿಗೆ ಏನಿಲ್ಲ ನಮ್ ಕಡೆ ವಾರ ಇಡದಾರ್
ಹ್ಮ್ ಹ್ಮ್
ಹ ದೇವಿ ಧ್ಯಾನಮ್ಮ ದೇವಿ ವಾರ ಇಡದರ
ಹ್ಮ ಹ್ಮ್
ಹ್ಮ ಮಂಗ್ಗಳವಾರ ಶುಕ್ರವಾರ ಏನು ಮಾಡಂಗಿಲ್ಲ ಮಾಡಾದೆ ನಾಷ್ಟಾ ಉಪಿಟ್ ಅವ್ಲಕ್ಕಿ ಇದೆ ಮತ್ತ ಒಗ್ಗ ಇಂತದೇ ಮಾಡದ ಏನ ದೋಸೆ ಅದು ಮಾಡಂಗಿಲ್ಲ ಕಂಬ್ರ ಮಾಡಂಗಿಲ್ಲ ರೊಟ್ಟಿ ಮಾಡಂಗಿಲ್ಲ ಕುಟ್ಟಂಗಿಲ್ಲ ಬೀಸಂಗ ಇಲ್ಲಾ
ಏಸ್ದಿನ ಅಂದ್ರೆ ಮಂಗಳವ ಶುಕ್ರಾರ ಅಷ್ಟೇನಾನ್ ಪೂರಾ ಒಂತ
ಅಂದ್ರೆ ಐದು ಐದ ವಾರ ಇರ್ತದ ಒಂದ್ ಮಂಗಳರ ಶುಕ್ರವಾರ ಮಂಗ್ಗಳವ ಈಗ ಮೂರ್ ವಾರ ಆಯ್ತು ಇನ್ನ ಎರಡ್ ವಾರ ಆಇದವ್
ಹ್ಮ್ ಅಂದ್ರೆ ಒಟ್ ಅದಿಂದಾಗ ಏನು ಕರಿಯದಂತ ಮಾಡಲ್ ಬಿುಡ ಕರ್ದದ್ದು ಅಂದ್ರೆ ರೊಟ್ಟಿನು ಮಾಡಲ್ಲ
ಇಲ್ಲ ಉಳ್ಕಿದಿನ ಮಾಡ್ ವಾರದ ದಿನ ಅಷ್ಟೇ ಮಾಡಲ್ಲ ಮಂಗವಾರ ಶುಕ್ರಾರ
ಹ್ಮ್ ಹ್ಮ್ ಇ ಹ್ಮ್ ನಮ್ ಕಡೆ ನಂಗೆ ಊಳ್ಕಿದ ದಿನ ಮಾಡ್ತದ ಮಂಗ್ಗಳವಾರ
ಹಾ ಹಾ ಮಾಡಾಂಗಿಲ್ಲ ಅವತ್ ತ್ತೇನು ಅಷ್ಟೇ ಸುಮ್ಮ ನಾಷ್ಟ ಅನ್ನ ಸಾರು ಇದೇ ಮಾಡದ್ ಮ್ಮ್ ಏನ ಕಂಬ್ರ ಮಾಡಂಗಿಲ್ಲ ಮಿಕ್ಸಿ ಹಾಕ್ ಏನು ಕೊಟ್ಟಂಗಿಲ್ಲ ರುಬ್ಬಂಗಿಲ್ಲ ಬೇಸೋಂಗಿಲ್ಲ
ಮಿಕ್ಸ್ ಸಿಗಣ ಹಾಕಲ್ಲ.
ಮತ್ತೆ ನಾ ಇದು ಗಿರಣಿಗ್ ಆಗ್ ಮಿಕ್ಸಿ ಹಾಕದೇನೋ ಅಂದೆ ಅಲ.
ಊ ಹ್ಮ್
ಪುಣ್ಯ ಅದೆನು ಕುಟ್ಟೋದು ಬಿಸೋದು ಇರಲ್ಲ ಅಲ. ಹಿಂಗಾಗ್ ಮೀಕ್ಸಿಗ್ ಏನು ಹಾಕಂಗಿಲ್ಲ.
ಹ್ಮ್ ಮ್
ಹೂ ಮತ್ತೆ ಏನು ಇ ಇಡ್ಲಿನು ಇಲ್ಲ ದೋಸೆನು ಇಲ್ಲ ಉಳ್ದಿದ್ ಟೈಮ್ ಅಲ್ ಮಾಡ್ಕೊಂಡ್ ತಿನ್ಬೋದಾ ಅವತ್ತಿನ್ ದಿನ ಇಲ್ಲ. ಮ್ಮ್ ಒಂದ್ ಮುಗಿಬೇಕಲ್ಲ ದೇವರು ವಾರ ಇರುತ್ತಲ ಲಾಶ್ ತೋ ಎಲ್ಲ ಕಂಬ್ರ ಮಾಡಿ ಕಾಯಿ ಒಡಸಿ ಉಡಿ ತುಂಬಿಂದ ಮಾಡಲ್ ಆಗಲ್
ಹ್ಮ್ ಅದ್ ಆಮೇಲೆನೆ ಹೊಲಗಳು ಬಿತ್ತಕ್ ಶ್
ಹಾ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ನಮ್ ಆಕಡೆ ಇಲ್ಲೆಲ್ಲ ಕಬ್ಬ್ ಹಾಕಿದಾರಲ್ಲ.
ಹ್ಮ್
ಹಂಗಾಗೀ ಅಷ್ಟು ಬಿತ್ತವೆದೇನು ಇಲ್ಲ.
ಹ್ಮ್
ಎಲ್ಲು ಕಬ್ಬು ಮ್ ಹಾ ಕಬ್ಬು ಮಾರ್ಬಿಡ್ ಕರೀದ್ಸಣ ಎನ್ರು
ಹ ಹೌದು
ಎಲ್ಲೋ ಒಂದ್ ಎರಡು ಹೊಲದಾಗ ಅಷ್ಟೇ ಭಿತವು ಆದವು
ಹ್ಮ್
ಅದೂ ಮತ್ ವರ್ಷ್ ಅಂತ್ರು ಮಾಡಬೇಕಲ್ಲ ಅಮ್ಮ ಉಡಿ ತುಂಬು ಬೇಕಲ್ಲ
ಹ್ಮ್ ಮಾಡಬೇಕ್ ಮತ್ತ
ಇವತ್ತು ಮಳೆ ಬೆಳೆಯಾರ ಚೆನ್ನಾಗ್ ಆಗ್ಬೇಕಂತ ಉಡಿ ತುಂಬ್ತಾರ ಹ ಮಾಡ್ ಬೇಕಲ್ಲ.
ಹೌದು.
ಹ್ಮ್ ಹ. ನಿಮ್ ಕಡೆ ಎಲ್ಲಾ ಹಂಗೆ ಮಾಡ್ತಾರ.
ಈ ಕಡೆ ಏನ್ ಮಾಡ್ತಾರನ್ ಗೊತ್ತಿಲ್ಲಾ ನನ್ಗೆ ಆ ಕಡೆ ನಮ್ ಕಡೆ ಮಾಡ್ತಾರ. ಅಲ್ಲಿ ಊರಾಗ ಮಾಡ್ತಾರ ಹ ಈ ಕಡೆ ಏನ್ ಮಾಡ್ತ.. ಮಾಡ್ತಿರ್ಬೇಕು ಅನಿಸ್ತದ...
ಹ್ಮ್ ಅಲ್ಲಿ ಮತ್ತ್ ನೀವ್ ಅಲ್ಲಿ ಹೋಗಿಂದ ಯಾವ್ದೇ ಜಾತಿ ಸ್ತ್ರೀ ಹಬ್ಬ ಹಬ್ಬ ಯಾವ್ದು ಆಗಿಲ್ಲ
ಏನೀಲ್ಲಾ ನೋಡಿ ಇಲ್ ಬಂದ ಇಲ್ಲಿ ಬಂದ ದಿಡ್ದ್ ತಿಂಗಳ ಆಯ್ತು ಇವಾಗ
ಹೌದು ಏನು
ಹ್ಮ್ ಅಲ್ಲೇ ಇದ್ದು ಹ್ಮ್ ಅಲ್ಲೇ ಇದು ಬೆಲೆಕಲಿನ್ಯಾಗ್
ಹ್ಮ್ ಹ್ಮ್
ಇವಾಗ ಈ ಕಡೆ ಬಂದ ಡಿದ ತಿಂಗಳು ಎರಡು ತಿಂಗಳು ಸಮೀಪ ಆಯ್ತು ಏನಿಲ್ಲ ಹಬ್ಬ ಹಬ್ಬಗಳು ಮಾಡ್ತಾರ ಈ ಕಡೆ ಎಲ್ಲಾ ಹಬ್ಬಗಳು ಗ್ರ್ಯಾಂಡ್ ಆಗಿ ಮಾಡ್ತಾರ ಜಾತ್ರೆ ಅವು ಏನಾಗಿಲ್ಲ ಮೊನ್ನೆದ್
ಹೌದ ಏನೂ. ಅಂದ್ರೆ ಆ ಕಡೆ ಎಲ್ಲಾ ಜೋರ್ ಇರ್ತಾವ ಹಬ್ಬಗಳೆಲ್ಲಾ.
ಹ್ಮ್ ಹಬ್ಬ ಜೋರ್ ಇರ್ತಾವ ಗಣೇಶನ ಹಬ್ಬ ಅವು ಎಲ್ಲ ಮನೆಗಳಲ್ಲಿ ಜಾಸ್ತಿ ಜೋರ್ ಮಾಡ್ತಾರೆ.
ಹ್ಮ್.
ಇ ಕಡೆ ಮಾಡಲ್ಲ ಕುಂದ್ರಿಸಿದ್ರೆ ಅಷ್ಟೇ ಮಾಡ್ತಾರ.
ಹೌಹೌದು.
ಇ ಕಡೆ ಜಾಸ್ತಿ ಮನೆಗೋಳದಲ್ಲಿ ಕುಡಿಸೋದ್ದು ಕೊಡ್ಸೋದು.
ಅಂದ್ರೆ ಎಲ್ಲಾ ಪ್ರತಿಯೊಬ್ಬರು ಮನೆಯಲ್ಲಿ ಕೊಡಸ್ತಾರೆನು ಅಲ್ಲಿ. ಹ್ಮ ನಮ್ ಕಡೆ ಹಬ್ಬಗಳ ಆಚರಣೆ ಬೇರೆ ಅಲ್ಲಿ ಹಬ್ಬಗಳ ಆಚರಣೆನ ಬೇರೆ.
ಹ್ಮ್ ಬೇರೆೇನೆೇ ಆಗ್ತಾವ ಅನ್ಸುತ್ತೆ....
ಆ ಕಡೆ ಚೇಂಜಸ್ ಆಗ್ತಾವ್
ಹ್ಮ
ಮತ್ತ ಹುಡ್ಗರು ಏನ್ ಟ್ಯೂಷನ್ ಕಲಿಯಾಕ್ ಹೋಗವು
ಹೂ ನೋಡು ಇವತ್ತು ಲಾಸ್ಟ್ ಡೇ ಟ್ಯೂಷನ್
ಹ್ಮ
ಆಯ್ತು ಹೋಗ್ತಾರೆ ಇವತ್ತು ಬಂದ್ರ ಮುಗೀತ್ತು ಮತ್ತೆ ಒಂದ್ ವಾರ ಮನೆಯಲ್ಲಿ ಹ ಮಾ ಸ್ಕೂಲ್ ಸ್ಟಾರ್ಟ್ ಆಗ್ತಾವ
ಹ್ಮ್
ಆಯ್ತು ಸ್ಕೂಲ್ ಸ್ಟಾರ್ಟ್ ಆಯಿತು ಮುಗೀತು ಸ್ಕೂಲ್ಗೆ ನಾವು ಮನೇಯಾಗ ಮಾಡಾಕ
ಹ್ಮ್ ಬರಬರ ಆಗ್ತದೆ ಅವ್ರ ಹೋಗತಕ ಅವರು ಟಿಫಿನ್ ಮಾಬೇಕ್. ಕಟ್ಟಟ ಆಕ್ ಹೋದಿಂದ ಮನೇಲಿ ಮಾಡಬೇಕು ಕ್ಕೊಳದ ಆಗ್ತಾದ್
ಕೆಲ್ಸ ನಮ್ದು ಅದೇ ಆಗ್ತದ ನೋಡ
ಹ್ಮ
ಹ್ಮ್.
ಹ್ಮ್
ಮತ್ತೇನ್ ನಡಿದ ನಿಮ್ಮ್ ಕಡೆ
ನಮ್ಮ ಕಡೆ ಏನಿಲ್ಲ ನೋಡ
ಹ್ಮ
ಹ್ಮ ಮಾಡೋದು ಉಣ್ಣೊದು ಕುಂದ್ರೋದು
ಅಷ್ಟೇ ಅಷ್ಟೇ
ಹ್ಮ.
ಹ್ಮ್ ಮತ್ತ್ ಆರಾಮ ಅದರಂಗಾಯಿತು ಯಲ್ಲರು
ಹ್ಮ್ ಎಲ್ರೂ ಆರಾಮ ಅದರ
ಹ್ಮ್ ಸರಿ
ಹ್ಮ್ ಹ ಸರಿ